ಹಲೋ
ಹಲೋ.
ನಮಸ್ಕಾರ.
ನಮಸ್ಕಾರ ಎಲ್ಲಿ ಇದಿಯಾ
ಹ್ಮ ಊಟ ತಿಂದ. ಹಲೋ ಊಟ ತಿಂದ ಹ ನಮ್ದು ಆಯ್ತು ಈತಾನೆ ಹಾ ನಮ್ದು ಈಗ್ತಾನೆ ನಾವ್ ಚಪಾತಿ ಸ್ವಲ್ಪ ಚಪಾತಿ ಮಾಡಿದ್ರು ನಮ್ಮ್ ಮನೆಯಲ್ಲಿ ಅದಕ್ಕೆ ಸ್ವಲ್ಪ ಚಪಾತಿ ಪಲ್ಯ ಯಾವಾಗೂ ಇಲ್ಲ ಯಾವಾಗೂ ಒಂದೊಂದ್ ದಿವ್ಸ ವಾರಕ್ಕೊಮ್ಮನೆೆ ಮಾಡ್ತಾ ಇರ್ತಾರೆ ನಮ್ಮಂದ
ಏನ್ ಪಲ್ಯ
ಬೀಟ್ರೂಟ್ ಪಲ್ಯ ಮಾಡಿದ್ರು
ನಮ್ಮ ಮನೇಲಿ ಡೇಯ್ಲಿ ಚಪಾತಿ ರಾತ್ರಿ ವೇಳ ಸಣ್ಣ ಆಗೋದಿಕ್ಕೆ ಸಣ್ಣ ಆಗೋದಿಕ್ಕೆ ಆ ಅದಿಕ್ಕೆ ಸಣ್ಣ ಆಗೋದಿಕ್ಕೆ ರಾತ್ರಿ ವೇಳ ಚಪಾತಿ
ಹೌದಾ ಮತ್ತೆ ಏನ್ ಸಮಾಚಾರ.
ಹೇಳ್ಬೇಕು ನೀವು.
ಹಾ ನೀವೇನಾನ ತೋಟದಲ್ಲಿ ಏನಾದ್ರು ಹಾಕಿದೀರಾ.
ಹಾ ಆಗ್ತೀವಿ ಹೊರ್ಸ ಕೊಂದ್ ಸರಿ ಆಕವಿ.
ಈ.
ಜೋಳಾ ಜೋಳಾ ರಾಗಿ.
ಹಾ. ಜೋಳ ಯಾವ್ ತರ ಬೆಳಿತೀರ.
ಜೋಳಾ ಮೆಕ್ಕೆ ಜೋಳಾ.
ಹಾ ಹಾ ಅದೇ ಯಾವತರ ಬೆಲೆ ಇದ್ದೀರಾ.
ಭೂಮಿಯಲ್ಲಿ ಬೆಳಿತೀವಿ.
ಅಂದೇ ರಾಸಾಯನಿಕ ಗೊಬ್ಬರ ಎಲ್ಲ ಹಾಕಲ್ವಾ ನೀವು ಬರೀ ಜೋಳ ಹಾಕ್. ತ್ತರ.
ಗೊಬ್ಬರ ಹಾಕಬಿಟ್ಟು ಜೋಳಾ.
ಹಂಗೆ ಆಗ್ಬಿಡ್ತೀರಾ.
ಇಷ್ಟು ಉಳುಮೆ ಮಾಡ್ತೀವಿ ಆಮೇಲೆ. ನಮ್ದು ಗೊಬ್ಬರ ಹಾಕ್ತೀವಿ ನಮ್ಮ ತಿಪ್ಪೆ ಗೊಬ್ಬರ.
ಹಾ.
ಆಮೇಲೆ ಆಮೇಲೆ. ಸಾಾಲು ಎಲ್ಲಾ ತೆಗೆದು ಬಿಟ್ಟು ಆಮೇಲೆ ಜೋಳನ ಉಣಿಸ್ತೀವಿ
ಹ ಹಾ ಎತ್ತುಕಲ ಇಲ್ಲಲ್ಲಣ.
ಹ್ಮ
ಎತ್ತಕ್ಲ ಅಲ್ಲಿ ಉಣಿಸ್ತೀರಾ ಹಂಗೆ ಉಣಿಸ್ತೀರ ಕೈಯಲ್ಲಿ
ಕೈಯಲ್ಲಿ ಮುಗಿಸ್ತೀಿ. ಒಂದೊಂದು ಸಲ ಎತ್ತಗಳಲ್ಲಿ ಹದಕ್ಕೆ ಮುನಿಸ್ತೀವಿ.
ಹೌದಾ.
ಆಮೇಲೆ ನೀರು ಕಟ್ಟತೀವಿ ಮಳೆ ಬಂದ್ರೆ ನೀರ್ ಕಟ್ಟಲ್ಲ.
ಹೌದಾ
ರಾಗಿ ಹಾಕ್ತೀವಿ ರಾಗಿ ರಾಗಿ ಹೆಂಗೆ ಕ್ಲೀನ್ ಮಾಡ್ತಾರೆ ಹೇಳಿ.
ನಮ್ಗೆ ಗೊತ್ತಿಲ್ಲ ನಾವು ಆತರ ಬೆಳಗ್ಲಿ ಇಕ್ಕಲ್ಲ ನಾವು ಭತ್ತ. ಭತ್ತ ಹಾಕ್ತೀವಿ ನಾವು ಜಾಸ್ತಿ ನಮ್ ಕಡೆ
ಮತ್ತೆ ಅಕ್ಕಿಯಾದ್ರೂ ಒಂದು ಮೂಟೆ ಕೊಡಿ.
ಹಾ ಕೊಡೋನ ಬಿಡಿ ಅದ್ರಲ್ಲ ಏನಿದೆ
ಒಂದು ಮೂಟೆ ಸಾಕು.
ನಮ್ ಕಡೆ ಜಾಸ್ತಿ ಅಂದ್ರೆ ಭತ್ತ ಹೂವ ಚಾಮಂತಿ ಹೂವ ಚೆಂಡವ ಆ ಥರ ಉಣಿಸ್ತಾರೆ.
ಪೂಜೆ ಮಾಡಕಾದ್ ಹೂವ ಆದ್ರೂ ಕುಡಿ
ಹಾ ಕೊಡಾನ ಬಿಡಿ ನಿಮಗೆ
ಯಾವ ತಂದು ಕೊಡ್ತೀರಾ
ಹ.
ಯಾವಾಗ ತಂಗ ಕೊಡ್ತೀವ
ಹಾ ಯಾವಾಗಾನ ತಂದ್ ಕೊಡೋಣ ಬಿಡಿ. ಅದ ಹೇಳ ಅಷ್ಟೇನ ಬೆಳಿಯೋದು ಏನ್ ಮಾಡ್ತೀರಾ ರಾಗಿ ಅ ಎಲ್ದ ನೀು ಏನೇನು ಮಾಡ್ತೀರಾ.
ದ. ಮುದ್ದೆ ಮಾಡ್ತೀವಿ ರೊಟ್ಟಿ ಮಾಡ್ತೀವಿ ಇಡ್ಲಿ ಮಾಡ್ತೀವಿ. ರೊಟ್ಟಿ.
ರಾಗಿ ಇಡ್ಲಿ.
ರಾಗಿ ಇಡ್ಲಿ ಮಾಡಕವಿ ರಾಗಿ ರೊಟ್ಟಿ ಮಾಡ್ಕೀ.
ಹ್ಮ
ರಾಗಿ ಮುದ್ದೆ ಮಾಡ್ತೀವಿ.
ಹ್ಮ್
ರಾಗಿ ದೋಸಿ ನ.
ಹೌದಾ ರಾಗಿ ಇಡ್ಲಿ ಯಾವ್ ತರ ಮಾಡ್ತೀರಾ ನಮ್ ಗೊ ಇಲ್ಲ ಹಂಗೆ ಹೇಳ್ತೀರಾ ನಾವು ಅಮ್ಮಗೆ ಚೆನ್ನಾಗಿ ಇಲ್ದಿರ ಇವಾಗ ನಾವು ಮಾಡ್ಬೋುದು.
ರಾತ್ರಿ ವೇಳೆಯಲ್ಲಿ ರಾಗಿ
ಹಾ
ಆಮೇಲೆ ಉದ್ದಿನ ಬೇಳೆ ಸ್ವಲ್ಪ. ಕಡಲೆಬೇಳೆ ಚೆನ್ನಾಗಿ ತೊಳೆದು ನೆನೆಸಿರಬೇಕು? .. ಆಮೇಲೆ, ಅದನ್ನು, ನಾವು ಕೈನಲ್ಲಿ, ರುಬ್ಬಿಕೊಳ್ಳಬೇಕು. ..
ಹ, ಹಾ. ..
ತಲೆನೋವು. ..
ಹಾ. .. ಹೇಳಿಹೇಳಿ. .. ಮೀ, ಮೀ, ಮಿಕ್ ಮಿಕ್ಸಿ ತರ ಹಾಕ್ಬೋದು, ಮಿಕ್ಸಿಗೆ ತರ? ..
ಹ, ಹ, ಹ. ..
ಹೇಳಿ? ..
ಹಲೋ, ಹಲೋ. .. ಹಲೋ. .. ಹಲೋ. ..
ಹಲೋ, ಕೇಳಿಸತಾ, ಇಲ್ವಾ. ! .. ಹಲೋ. ..
ಹಲೋ. ..
ಕೇಳಿಸ್ತಾ ಇಲ್ವಾ. ..
ಕೇಳಿಸ್ತಾ ಇದೆ. ..
ಹಾ, ಹೇಳಿ. ..
ಕಲ್ಲು, ಇರುತ್ತೆ ಅಲ್ವಾ? .. ಕಲ್ಲಿಗೆ, ಇದು, ನಿಂತಿರೋದು, ಹಾಕಿಕೊಂಡು ರುಬ್ಬು. .. ಕೊಳ್ಳಬೇಕು, ಹಲೋ? .. ರುಬ್ಬಿಕೊಂಡ, ಅ ಆದ್ಮೇಲೆ. ..
ಹ. ..
ಹಲೋ. ..
ಹೇಳಿ, ಕೇಳಿಸ್ತಾಯಿದೆ. ...
ರುಬ್ಬಿಕೊಂಡು, ಆಮೇಲೆ, ಈಚ್, ಆ. .. ಆಮೇಲೆ, ಅದನ್ನ, ಒಂದು ನಾಲ್ಕು ತಾಸು ಬಿಡಬೇಕು. .. ನಾಲ್ಕು, ತಾಸು ಬಿಟ್ಟುಡುಮೆಲೈ, ಇಂಚ್, ಗೊತ್ತ. ..
ಹಾ, ಇಂಚ್, ಹಾ, ಹೇಳಿ? ..
ಹ, ನಾವು ಬೆಂಕಿಯನ್ನು, ಹನ್ಸಬೇಕು! ಫಸ್ಟ್. ..
ಹ. ..
ಬೆಂಕಿ, ಅನ್ಸ್ಬಿಟ್ಟು, ಹೆಂಚಿ, ಇಡಬೇಕು ಎಂಕಿ ಬಿಸಿ. .. ಅಕ್ಕಿ, ಆದ ನಂತರ ಎಣ್ಣೆ ಹಾಕ್ಬೇಕು. .. ನಿನ್ನೆ, ಬಿಸಿ ಆಗರ್ತೀರಾ? .. ನಾವು, ರುಬ್ಬಿ ಇಟ್ಟುಕೊಂಡಿದೀವಲ್ಲ! ಮಿಶ್ರಣ ಅದನ್ನ ಎ. .. ಎಲ್ಲಾ, ಹಾಕಬೇಕು. .. ಆಮೇಲೆ, ಸ್ವಲ್ಪ ಅದು ಬೆನ್ನ, ಮೇಲೆ, ತಿರುವ ಹಾಕಬೇಕು. .
ಹ್ಮ್. ..
ಹಂಗೆ, ಮಾಡಿ, ಮಾಡಿ, ಮಾಡಿ, ಮಾಡಿ! ನಮ್ಮ್ ಮನೇಲಿ, ಆಗ್ತಾ ಇದ್ರೆ. .. ತಿಂತಾ, ಇರ್ತಾರೆ! ..
ಹೌದು. ..
ಹ್ಮ. ..
ನಾವು, ಈ ಸಲ ಯಾವಾಗನ್ನ ಮಾಡ್ಬೇಕು? .. ಅದಕ್ಕೆ, ಕೇಳುದೇ, ನಿಮ್ಮೊಂದಿಗೆ? ..
ಹ್ಮ್, ಮಾಡಿ ಅದರ ಜೊ ಜೊತೆಗೆ ಚಟ್ನಿ ಎನ್ನುವಾದರೂ. .. ಊಟ, ಮಾಡಬೇಕು. ..
ಹ, ಮತ್ತೆ, ಏನು, ಪಳಾವು, .. ಅದವು, ಯಾವತರ, ಮಾಡ್ತೀವಿ! ಯಾವ್ತರ ಮಾಡೋದು. ..
ಫಲವು, ಹೆಂಗೆಮಾಡಿಧಿವಿ, ಅಂದ್ರೆ ಒಂದು ಪಾತ್ರೆಯಲ್ಲಿ. .. ಮೊದಲಿಗೆ, ಎಣ್ಣೆ ಹಾಕಬೇಕು.? .. ಎಣ್ಣೆ ಕುಸಿ ಅದ ನಂತರ ಸಾಸಿದೆ ಆಮೇಲೆ ಫಲಾವ. ಎಲೆ ಹಾಕೋಬೇಕು ಆಮೇಲೆ ಚಕ್ಕೆ ಲವಂಗ ಹಾಕೋಬೇಕು. ಆಮೇಲೆ ಈರುಳ್ಳಿ ಹಾಕೊಳ್ಳಬೇಕು ಈರುಳ್ಳಳ್ಳಿ ಸ್ವಲ್ಪ. ಸ್ ಬೆಂದ ಆದ್ಮೇಲೆ.
ಅದು ಈರುಳ್ಳಿ ಕೊಯ್ದ್ಬೇಕಾ ಹಂಗೆ ಆಗ್ಬೇಕಾ.
ಗಯಡ್ ಗಿಟ್ಟ ಹಾಕ್ಬೇಕು.
ಹಾ ಕಟಾಗ ನೀ ಬೆಳಲ್ಲಲ್ಲಾ ಅದಕ್ಕೆ ಕೇಳ್ದೆ.
ಹ್ಮ್ ಕುದಬಿಟ್ಟಗ್ಬಿಟ್ಟು ಆಮೇಲೆ ಹ್ಮ ಈರುಳ್ಳಿ ಬೇ. ಅಲ್ವಾ ಅದು ಸ್ವಲ್ಪ ಕಂದು ಬಣ್ಣ ಬರ್ಬೇಕು ಈರುಳ್ಳಿ. ತಂದದನ್ನ ಬಂದ್ಮೇಲೆ. ಅದಕ್ಕೆ ನಾವು ಕ್ಯಾರೆಟ್ ಬೀನ್ಸ್. ನೌಕೋಲನ್ನು ಸೇರಿಸಿದರು. ಆಮೇಲೆ ನೆಸಿಟ್ಟ ಬಟ್ಟಾಣೆಯನ್ನು ಹಾ. ಹ. ಅದೇಲೆ. ಒಂದು ತಿನ ಉಪ್ಪು ಕೊತ್ತಮಿರಿ ಸೊಪ್ಪು. ಶುಂಠಿ ಹಸಿಮೆಣಸಿನಕಾಯಿ. ಕೊತ್ತಿನೀರಿ ಸೊಪ್ಪು ಬೆಳ್ಳುಳ್ಳಿ ರುಬ್ಬಿಕೊಳ್ಳಬೇಕು. ಆ ಮಿಶ್ರಣವನ್ನು ಅದಕ್ಕೆ ಹಾಕಬೇಕು. ಹ ಕೇಳಿಸತ.
ಹ ಹಾ ಕೇಳಿಸ್ತಾ ಇದ್ದೆ ಹೇಳಿ ನೀವು.
ನಮಿಷ್ಟ ನಮ್ಷ್ಟನ ಎಲ್ಲ ಚೆನ್ನಾಗಿದ್ದಂಡ ಆದ ಮೇಲೆ. ಅದಕ್ಕೆ ಸ್ವಲ್ಪ ಮಸಾಲೆ ಪೌಡರ್ ಹಾಕಬೇಕು.
ಹ್ಮ್. ಅದನ್ನ ನಾವೇ ತಯಾರ ಮಾಡ್ಕೊಬೇಕಾ ಅಂಗಡಿಯಲ್ಲಿ ಸಿಗುತ್ತಾ.
ನವೇ ತಯಾರ್ ಮಾಡ್ಕೋಬೇಕು ಕೊ ಹ ಅ. ಹ ಎರಡು ಲೋಟ ನೀರು ಆಗ್ಬೇಕು. ನೀರು ಚೆನ್ನಾಗಿ ಕುದಿಯಿ ಬಂದ ಮೇಲೆ.
ಹ್ಮ.
ಆಮೇಲೆ. ಪ್ಪು ಹಾ ಆಮೇಲೆ ನಾ. ಕೊಪ್ಪ ನೀರಿ ಸಪ್ಪು ಹಾಕಬೇಕು ಆಮಲ್ಲ. ು. ಹ ಅದೇ ರೃದಿ ಮಾಡಬೇಕು.
ಹ್ಮ.
ಮತ್ತ.
ಪಲಾವಗೆ ಹಾ. ಹೌದಾ.
ಹ ಸತೆಕಾಯಿ ಹಾಕಬೇಕು ಕೊತ್ತಂಬರಿ ಸೊಪ್ಪು ಹಾಕಬೇಕು. ಕೋತ್ಮರಿ.